ಹಲೋ ಹ್ಮ ಆರಾಮ ನೋಡ ರಮೇಶ ಆರಾಮ.
ಹ್ಮ ಆರಾಮ ನೋಡಪಾ ಮನೆಗೆಲ್ಲಾರ ಆರಾಮರ.
ಹ್ಞ ಆರಾಮದ ನೋಡಪ್ಪ ನಿಮ್ಮ ಮನ್ಯಾಗ
ಹ್ಮ ನೀಮ್ಮನ ಆರಾಮಾರಾ
ಹೌದ
ಹ್ಮ ಯ ಮಾಡಕುತ್
ಏನಲ್ಲ ಇಕಡಿ ಉಡುಪಿಸಡಿದ್ದೆ.
ಹ್ಮ.
ಹಾ
ಎ ಮಸ್ತ ದೂರ ಹೋಗಿ ಬಿಟ್ಟಿದಿ.
ಹಗೆ ಸ್ವಲ್ಪ ಕೆಲ್ಸ ಇತ್ತ ಬಂದಿದೆ ನಮ್ಮಡ್ರು ಇಲ್ಲ ಅವ್ರ್ದನ ಪಿ ಯು ಸಿ ಇಲ್ಲ ಕಾಲೇಜ್ ಇತ್ತು ಅಂತ
ಹ್ಮ್ ಹ್ಮ್ ಹ್ಮ್
ಹ್ಮ್ ಏನೋ ಫಂಕ್ಷನ್ ಆದ ಹಂಗೆ ಡಾಕ್ಯುಮೆಂಟ್ಸ್ ತಸ್ಕೊಂಡ್ ಬರೋದ ಅ ವಯ್ ಬರಮ್ಮ ಬಾ ದಿವ್ ಆತು ಬಾ ಹುಡುರು ಬಾಬಾ ಅಂತ ಹೇಳಕತ್ತಾರ ಎಲ್ಲಾದ್ರೂ ಟ್ರಿಪ್ಿಗೆ ಹ ಅಮ್ಮ ಅಂತ ಹೇಳಕ್ ಕಚ ಜಂದುಾಡುದತ್ತಾ
ಹ್ಮ್ ಹ್ಮ್ ನಾನ್ ಎಕ್ಸಾಮ್ ಕೊಯಿದ್ನ ಅಲ್ಲಿಕ್ಕೆನಾ ಹಾ ಉಡುತಕೋಗಿದ್ದ ಇ ನಂಬರ ಹ ಮಷ್ಟೆ ಕೆಕಸಸ ಹೋಗಿದ್ದ
ಹ್ಮ ಹಾ
ಹ್ಮ್ ನಂದು ಹಳ್ಳಿ ಬಿದ್ದಿತ್ತು ಹಗ್ಫಸ್ಟ್ ಟೈಮ್ ಬರಕ್ಯ್ದೆ ನಾನ ಹು ನಾನ್ ನೋಡ್ಕಂದ್ರಯ ಅಗ್ನಿದ್ರ ಬರಕ್ಯ್ದ
ಅಂಗ್ರೋದ
ಹ್ಮ ಹೋಗಿದ್ದು ಒಬ್ನ ಹೋಗಿದ್ದಾನ ಇದಂದ ಮಧ್ಯಾಹ್ನ ಮೂರ್ ಗಂಟೆ ಬಸ್ಸಿಗೆ ಬುಕ್ ಮಾಡಿದ್ದ್ಯಾ
ಆಹಾ
ಬಾಗ ಮುಂಜೆಲ್ಲಿ ಎಂಟು ಗಂಟೆಗಿತ್ತು ನಮ್ದ ಸೆಕೆಂಡ್ ಶೆಫ್ಟ್ ಇತ್ತು ಹನ್ನೆರಡು ಗಂಟೆಗಿತ್ತು ಎಕ್ಸಾಮ್ ಹ ಹ ಉಡುಪಿಯಿಂದ ಅಕಡ ಒಂದು ಆ ತೊ ನಾಕ ಐದು ಕಿಲೋಮೀಟರ್ ಆತ ಕಾಲಜ
ನಲ್ಲ ಒಳಗಡೆ ಇಷ್ಟಣ ಆ ಕಾಲ ಅದು
ಹ್ಮ್ ಬ ಸಿಗೋದೆ
ಯಾವ ಗೋರ್ಮೆಂಟ್ ಬ ಸಿಕ್ಕ
ಹ ಹ ಇಲ್ಲಿಂದ ಬಸ್ ಅಲ್ಲಿ ಇಲ್ಲೇ ಅ ನೋಡ್ ಎಕ್ಸಾಮ್ ಸೆಂಟರ್ ಅಂತ ಅಂದ್ರ
ಹಾ ಹಾ ಹಾ
ಆಯ್ತು ಆಠದಾರ ಕೇಳ್ದ ಅವರು ಆಟದಾರಏ ಐನೂರು ಕೊೋಡು ಅಷ್ಟ ಕೊಡ ಅಂದ್ರ ಪಾ
ಅ ಅವರು ಬಸ್ತಾಗ ಹೋದ್ರೆ ಹಂಗೆ ಅವರು ಅಂತ ಸೀ ಸೀಸನ್ ಗೆ ಎಲ್ಲಾ ಅಮೌಂಟ್ ತಕೊಂಡ ತಾರ ಅವ್ರು ಬಾಳ ಎದೆ ಇದಾರ ಇಲ್ಲ
ಆಮೇಲೆ ಮತ್ತತ್ ಬಸ್ಸಿಗೆ ಹೋದ ಬಸ್ಸಗ ಹೋಗಿ ಅಲ್ಲಿಂದ ಹ ಅಲ್ಲಿ ಎಕ್ಸಾಮ್ ಕೊಯ್ಬಿಡ್ತನ ಆಯ್ತು ನಟ ಎಲ್ಲ ನಿದ್ದಲ್ಪ
ಹ್ಮ್
ಆಯ್ತು ಗುಜೆಲ್ಲ ಹೋಗನಲ್ಲಾ ಅಲ್ಲಿ ಹೋಗ್ಕ್ ಬಿಟ್ಟನ ಕಾಲೇಜ್ ಮುಂದ ಗಿಡಬ ಹಂಗೆ ಮುಕೊಂಡ್ ಬಿಟ್ಟನಿ ಅದ್ ಇದಕ್ ಕರ್ದ ಬಿಟ್ರ ರಿಪೋರ್ಟಿಂಗ್ ಕರ್ದ ಇಪ್ಪ ಹನ್ನೆಡವರೆ ರಿಪೋರ್ಟಿಂಗ್ ತರದ್ರ ಮಕ್ ಎಚ್ಚರಿಕೆ ಐತಿ ಎದ್ ತಕ್ಷಣ ಹೋದೆ ಹೋಗಿ ಎದ್ದು ನೋಡ್ತ ಕರೆಕ್ಟ್ ಟೈಮ್ ಹನ್ನೆರಡ ಆಗಿತ್ತು ರಿಪೋರ್ಟಿಂಗ್ ಕರೆದಿದ್ರು ಒ ಮುಷಂಡೆ ಎ ಮುಷೆ ಆಮೇಲೆ ಬಣ್ಣ ದಾವಣಗೆರರೆ ಸಿಕ್ಕಿದ್ದ
ಅಲ್ಲಿ ಯಾರ ಕೇಳಲ್ಲವ ನಮ್ಮಂತವರು ಹೋದ್ರೆ ಅಷ್ಟೇ ಯಾರನ್ನು ಅಕಡೆ ಯಾರ್ ಸೈಡ್ ಯಾರ ಕೇಳೋದ ಎಲ್ಲ ಏನ್ ಮಾಡ ಏನಾದ ಬಿಡ ಅ ಕಡೆ
ಹ್ಮ್ ಮತ್ತ ಹಿಂದಗಡೆಗೆ ದಾವಣಗೆರೆ ಅಣ್ಣ ಇದ್ದ ಅವನ್ ಕರ್ಕೊಂಡೆ ಮೂರ್ ಗಂಟೆ ಆಗಿತ್ತು
ಹ ಬಸ್ ಹೋಗ್ತಿದವಲ್ಲ ಆಟೋದಾಗಕ್ ಅಲ್ಲೇ ಬಸ್ ಬಾ ಅಲ್ಲ ಬಸ್ ಬಾಳ ಇದಾವ ಇಲ್ಲಿ ಇಲ್ಲಿ ಸಿಟಿ ಬಸ್ ಅಂತ ತಿಂದು ನಿಂದಿರುತ್ತ ಮತ್ತೆ ಇಲ್ಲಿ ಬಲಾಗ ಗೋರ್ಮೆಂಟ್ ಬಸ ಅಂತ ದತ
ದ್ರೆ ಸೀ ಕಾಲೇಜ್ ಹೋಗಿ ಬಕ್ತಾರಂತ ತಿಗ ಕೇಳಿದ್ದೆ ಅವರು ಐನೂರು ಹೇಳಿದಾರಲ್ಲಾ
ಹ್ಮ ಹ್ಮ್
ಒಬ್ಬ ಅಣ್ಣ ಒಬ್ಬ ಅಣ್ಣ ಬಂದಿದ್ದ ಬಳಾರ್ದಾವ ಆ ಬಣ್ಣ ಏನಂದ್ರೆ ನಾನನ್ ಅಲ್ಲಿಗೆಣ ನಿನ್ ತಮ್ಮಬಸ್ಸ ಅದ ಹೋಗಮ್ಮ ಅಂತ ಅಂದ ಆ ಒಣಂಗ ಕೂಡ ಬರ್ಸಗ್ ಹೋದೆ ಅಲ್ಲಿಂದ ಹದ ಆ ಕಡೆ ಹೋದೆ ಹ್ಮ್ ಆಮೇಲೆ ಮೂರ್ ಗಂಟೆ ಎಕ್ಸಾಮ್ ಎಕ್ಸಾಮ್ ಮುಗುಸ್ಕೊಂಡು ಒಬ್ಬ ಅಣ್ಣ ದಾವಣಗೆರೆ ಇದಿದ್ದ
ಹಾ ಹಾ
ಹ್ಮ್ ಅವನ್ ಅವನ್ ಗುಡಾಗ ಮತ್ ಬೀಚ್ ನೋಡಕ್ ಹಯ್ದಪ್ಪಾ
ಹ್ಞ ಅಲ್ಲಿ ಮಲ್ಪೇ ಬೀಚ್ ಚಲೋವದಾರಲ್ಲೇ
ಮಸ್ತ್ ಅದ ಅಂದ್ರ ಆ ಸ್ಮೆಲ್ ಅದಲ್ಲಿ ಸ್ಮೆಲ್ ಬರ್ತ
ಅಂದ್ರೆ ಇದು ಮೀನ ಮೀ ಮೀನು ಮೀನನ್ ಸ್ಮೆಲ್
ಹ್ಮ್ ಅಂದ್ರೆ ಮಸ್ತ್ ಅದ ಪ್ಲೇಸ್ ಮಾತ್ರ ಬೆ
ಪ್ಲೇಸ್ ಮುಸ್ತದ ಅಲ್ಲಿ ಚಲೋ ಐತಿ ಬಾಳ ಜನ ಎಲ್ಲೇ ಹೋಗ್ತಾರ ಎಲ್ಲ ಟೂರಿಸ್ಟ್ ಅಂದ್ರೆ ಅಲ್ಲಿ ಬಲ್ಲ ಮಂಗಗಳೂರ್ ಹೋಗಲ್ಲ ಜಾಸ್ತಿ ಇಲ್ಲೇ ಬರ್ತಾರ
ಹ್ಮ್ ಅದು ಬೀಚ್ ನೋಡಕತ್ತರ ಅದು ರೋಡ್ ಗಿಡ ಮಸ್ತ್ ಅಂದ ನೋಡ್ ಹೆಂಗಲ್ಲ
ಹ್ಮ್ ರೋಡ್ ಮೊಸಾದ ಅಲ್ಲಿ ಜಾಸ್ತಿ ಬರೀ ಮೀನ ಇರ್ತಲ್ಲ ಅದಕ್ಕೆ ಮೀನ ಸ್ಮೆಲ್ ಬರ್ತಲ್ಲ
ಹ್ಮ್ ಹೋಗಿದ್ದೇನ ಅಕಾಡೆಗಿ
ಹಾಂ ಯ್ ಬಂದನಲ್ಲ ಮೊನ್ನೇನ ಹಯ್ ಬಂದೀವಿ ಎರಡ್ ಸತಿ ತಗೋಕಲ್ಲಿ
ಅಲ್ಲಿ ಮೀನು ಫ್ರೈ ಮಾಡ್ತಾರೋಣ್ಣ ಮಸ್ತ್ ಮಾಡ್ತಾರಲ್ಲಾ
ಮಾಡ್ತಾರ ಚಲೋ ಮಾಡ್ತಾರ ಮೀನ ಅಲ್ಲ
ಹ್ಮ್ ಅಲ್ಲಿ ಮುದ್ದೆ ಮೀನಾ ಸಿಗ್ತ ಮತ್ತತ್ ಟೇಸ್ಟ್ ಮಾಡ್ತಾರ
ಮುದ್ದೆ ಮುದ್ ಮುದ್ದೆ ಎಷ್ಟು ಇದು ಮಾಡಿಲ್ಲ ಮೀನಾ ಚಲೋ ಮಾಡ್ತಾರೆ ಮೀನ ತಿಂದಿದ್ದೆ ಮತ್ತ ಇಲ್ಲಿ ನಮ್ ದೋಸ್ರ ಅಷ್ಟಲಗನ ಮೀನು ಹಕ್ತಾರ ಅವಾಗ ಸೋಮವಾರ ಸೋಮವಾರ
ಹ
ಅಂದ್ರೆ ಮುಳ್ಳು ಜಾಸ್ತಿ ಇರ್ತಾವಪ್ಪ ಅಲ್ಲಿಯ ಹಲೋ ಹಲೋ ಹಲೋ ಹಲೋ ಹಲೋ ಏರ್ ಬರ್ಡ್ಸ್ ತೆಗಿ
ಹಲೋ ನವೀನಾ ಹಲೋ